ಸರ್ ಊಟ ಆಯ್ತಾ
ಮಾಡಕ್ಕತ್ತೀನಿ ಈಗ ನೀನು
ನಂದು ಊಟ ಆಯ್ತಪ್ಪಾ ನಾನು ಹೀಗೆ ಹೊರಗಡೆ ಹೋಗ್ತಿದ್ದೆ ಬೈಕಲ್ಲಿ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ ಅಣ್ಣ ಹಾಸ್ಟೆಲು
ಹ್ಮ್ ಹ್ಮ್
ಹಾ ಸ್ವಲ್ಪ ಕಂಪ್ಯೂಟರ್ ಉಳದಿದೆ ಅದೊಂದು ಯಾವ ಮುಗತು ಅಂತ ಅನ್ಬಿಟ್ಟಿದೆ
ಹ್ಮ್ ಹ್ಮ್
ಅವಾಗ್ಲೇ ಇವತ್ತಿಗೆ ಮುಗಿಬೇಕಾಗಿತ್ತು ಲೆಕ್ಕ ನೋಡಿದ್ರೆ
ಹ್ಮ್
ಮನೇಲಿ ಮದ್ವೆ ಫ್ರೆಂಡ್ಸ್ ಮದ್ವೆ ಅದೆಲ್ಲಾ ಬಂದ್ಬಿಟ್ಟು ಮನೇಲಿ ಸದಸ್ಯವ ಸರಿನಾ
ಹ್ಮ್
ಒತ್ತ ಎರಡು ತಿಂಳ ಎರಡುವರೆ ತಿಂಗಳು ಗ್ಯಾಪ್ ಆಯ್ತು ಅದ್ರಲ್ಲೇ ಸ್ವಲ್ಪ ಸಗಾಗಲಲ್ಲ ಅದಕ್ಕೆ ಹಾಸ್ಟೆಲ್ ಗೆ ಓದ್ತಾ ಇದ್ದೇನಿ ಅದ್ರಲ್ಲಿ ಹಾಸ್ಲೆಲ್ಲ ಮುಗುದದಲ್ಲಿ ಇವಾಗ
ಹ್ಮ
ಅದ್ಕೈನ್ನು ಏನಂತಾರ ಏನೋ ಗೊತ್ತಿಲ್ಲ ಹಲೋ
ಹ್ಮ್
ಅದೇ ಏನ್ ಮಾಡ್ಬೇಕು ಯಾರಾದ್ರ ಫೋನ ಇದ್ದಾರಾ ರೆಕಮೆಂಡ್ ಮಾಡಕ್ಕೆ
ಇಲ್ಲ ಗುರು ನನ್ ನಮಗೂ ಅವ್ರು ಗೊತ್ತಿಲ್ಲ ಬಟ್ ಹಾಸ್ಟೆಲ್ಲ್ಲಿ ನಿಮ್ ಫ್ರೆಂಡ್ಸ್ ಯಾರಿಲ್ಲ
ಹ
ಹ್ಮ್ ಹ್ಮ್ ಹ್ಮ್
ನಾ ತುಂಬ ಏನ್ ಮಾಡಬೇಕ ರೆಕಮ ರೆಕಮಂಡ್ ಅಂದ್ರೆ ದೊಡ್ಡ ವ್ಯಕ್ತಿ ಯಾರಾದ್ರೂ
ಹ್ಮ್ ಹ್ಮ್
ಆತರ ರೆಕಮೆಂಡ್ ಹಾ
ಯಾರು ಗೊತ್ತಿಲ್ಲಪ್ಪ ಊಟ ಮಾಡ್ಕೊಂಡೊಗಿದ್ದೀಯಾ ಇಲ್ಲ ಹಂಗೆ ಹೋಗಿಯೊ
ಊಟ ಮಾಡ್ಕೋ ಬಾ ಅಂದ್ರೆ ತಿಂದಿಲ್ಲ
ಹ್ಮ್ ಹ್ಮ್
ಹ್ಮ್ ಹ್ಮ್
ಹೋಗ್ತಾ ಇದ್ದನಿ ಅಲ್ಲಿ ಮನ್ಸ್ ಬರುತ್ತೋ ಇಲ್ಲೋ ನನ್ಗಂತು ಅದೇ ಯೋಚನೆ ಆಗ್ಬಿಟ್ಟದೆ
ಹ್ಮ್
ಸಲ ಡಿಗ್ರಿ ಮುತ್ಕೊಂಡು ಎಲ್ಲ ಹೋಗ್ಬಿಟ್ ಅವ್ರೆ ಊರಿಗೆ
ಕಣ್ಸಲ್ಲ ಒಬ್ಬನೇ ಇರೋದ ಈಗ
ಎ ಒಬ್ನೆ ಏನು ಗೊತ್ತಿಲ್ವ ಮತ್ತೆ ಏನ್ ಮಾಡ್ಬೇಕು ಅಂತ ಗೊತ್ ಗೊತ್ತಾಗ್ತಾ ಇಲ್ಲ ನನಗೆ
ಮತ್ತೇನ್ ಸಮಾಚಾರ
ಹಾ -
ತರರ
ಏ ನೀವ ಹೇಳ್ಬೇಕಪ್ಪಾ ಇಷ್ಟು ವರ್ಷ ಧಾರವಾಡ್ದಲ್ಲಿದ್ರಿ ಹದುಿದರ ಅನಲ್ ಭ
ಹ್ಮ
ಆ
ನೀವೇ ಹೇಳಳ್ದಾಯತು
ಅದೇ ಧಾರವಾಡ ಲೈಫ್ ಹೆಂಗಿದೆ ಅ ಹೇಳೆ ನಾವು ಮುಂದೆ ಬರ್ ಮಾಡಿದ್ವಿ ಅದಲ್ಲ ಬರ್ಬೇಕು ಬಸ್ ನ್ ಅಲ್ಲ
ಹ್ಮ್ ಹ್ಮ
ಹರ ಹೆಗೆ
ಹ್ಮ್ ಹ್ಮ್ ಹುಡುಗ್ರು ಸರಿಇಲ್ಲಾ ಇಲ್ಲಿ
ಅಲ್ವಾ
ಹ್ಮ್ ಹ್ಮ್
ಏನ್ ಹಗಿದ್ರಿ ಸರ್
ಕ್ವಾಲಿಟಿ ಫುಡ್ ಇರಲ್ಲ ಸೋಡಾ ಫುಡ್ ಇರುತ್ತೆ ಹ್ಮ್
ಮತ್ತೆ
ಎಲ್ಲೋಮ್ಗೆ ಎಲ್ಲಾ
ಅದೇ
ಒಂದ್ ತಿಂಗಳಗ
ಹ್ಮ್ ಹ್ಮ್
ಸಮಯಸಂತ
ಎರಡ್ ಸಾವಿರ
ಹ ಸಾವರಾನ ಹಾ ಮತ್ತೆ ಬಟ್ಟೆ ಸೊಪು ಅದ ಎಲ್ಲ ಕನೆಕ್ಟ್ ಹ
ಹ್ಮ್
ನಾಷ್ಟ ಮೆಸನೆ ಕೊಡತಾವ
ಕಡಕ್ಕ
ಸಗಡ ಕ
ಹ್ಮ್
ಹೌದಾ
ಅದೇ ಮನಷ ಎರಡು ಎರಡ್ ಸಾವಿರದ ಐನೂರು
ಹ
ನಾರಾಷ ಮರ್ಸಿನಲ್ಲಿ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ
ಹೌ
ಕಡೆ ಕ ನಾಶ ಒಂದ ಇನೂರು ಆರ್ನೂರು ರೂಪಾಯಿ ಹೊತ್ತ
ಅ ನೀ್ ಕಿ ಶುರುಗಾನಲ್ಲ ಹೇಗ ತುಂಬಾ ಕೇೇಳಸಾ
ಹ್ಮ್
ಎಸ್ಗೆ ಎರಡುವರೆ ಸಾವಿರ ಅಂದಲ್ಲ ಅವನು
ದು ಮ ಎರಡು ಎಡು ಎರಡ್ಾವಿರ ಐೂರು ಹ ಮೂ ಟೈಮ್ ಮಾತ್ರ ಹ್ಮ ಅವನ್ ಬೇರೆ ರೈತಲ್ಲ ಅದಕ್ಕೆ ಸ್ವಲ್ಪ ಕಮ್ಮಿ ಇರ್ಬೋದಲ್ಲೇ
ಹೌದಾ
ಹ್ಮ್ ನೀ
ಷ್ಟ
ಯದು
ನ
ಲೈಬ್ರೇರಿ ಪೇಜು ಹ್ಮ ಆರ್ನೂರು ರಪತ್ೌದಾವ ಬಸ್ ಬೈಸ ಆರನೂರು ಎಲ್ಲ ಸು ಚೆನ್ನಾಗಿರೋದ ಇರಬೇಕಂದ್ರೆ ಒಂದ್ ಏಳೂರು ಎಂಟನೂರು ನಿಂಗ ಹೋಗುತ್ತಾ
ಚನ್ನಾಗಂದ
ಎಷ್ಟ ಮತ್ತೆ ಎಲ್ಲ ನ್ಯೂಸ್ ಪೇಪರ್ ಎಲ್ಲ ಟೇಬಲ್ ತಂದು ಕೊಡೋದು ನ್ಯೂಸ್ ಪೇಪರು ಹ್ಮ್
ಎಲ್ರೂ ತಂದ್ಕೊಡ್ತಾರ ಅಲ್ಲಿ
ಹ್ಮ್
ಅದನ್ಸ
ಹ್ಮ್ ಒಂದ್ ಸೀಟ ಒಂದ್ ದ ಡೈಲಿ
ಹಾ
ನೀನ್ ಜಾಕ್ ಬಂದಿ ಇರ್ತಾರ ನ್ಯೂಸ್ ಪೇಪರ್ ಒಂದೊಂದ್ ಪೇಪರ್ ನಿಮಗೆ ಅ್ದು ಹ್ಮ್ ಹ್ಮ್ ಕವಸ್ತಲ್ಲ
ಡ್ತಂತ ಹೇಳಿದ್ರೆ
ಹ್ಮ್ ಹ್ಮ್
ಓಕೆ
ಹ್ಮ್ ಹೇಳು ಹಲೋ ಅದು
ಹಲೋ
ಹ್ಮ್ ಕಸಕುಲ್ಲೊ ಹಲೋ
ಕೇಳ್ತಾ
ಹ್ಮ್ ಅಲ್ಲಿ
ಹಾ ಕೇಳ್ತಾ ಇದೆ ಬೈಕಲ್ ಹೋಗ್ತಾ ಇದ್ದೀನ್ ಹಂಗೆ
ಹ್ಮ್ ಊಟ ಮಾಡ್ತಾ ಇದ್ದೆ
ಇನ್ನ ಆಗಿಲ್ಲ ಊಟ
ಇನ್ನು ಇಲ್ಲ ರೊಟ್ಟಿ ತಿನ್ನೋಕ್ ಬಂದಿದ್ದೆ
ಹೌದಾ
ಅಲ್ಲ್ ಅರಾಮಲ್ಲ
ಹಾ ಆರಾಮು
ಹ್ಮ್ ಹ್ಮ್
ಹಲೋ
ಹ್ಮ್
ಮತ್ತೆ ಯಾವಾಗತ್ರಿ ಧಾರ್ವಾಡ
ಇಂದೆರ್ಡ್ ದಿನ
ಇನ್ನ ಎರ್ಡ್ ದಿನನಾ
ಹ್ಮ್ ಎರಡ್ ಮೂರ್ ದಿನ ಆಗುತ್ತಾ
ಅಲ್ಲಾ ಓದ್ತೀನಂತ ಹೋಗ್ಯರಿ ಪಿ ಯು ಸಿ ಕಲ್ಫಾರ್ಮ್ ಆಗಿದೆ ಬಿಟ್ಟು ಏನ್ ಮಾಡ್ತಿದ್ರಿ ಅಲ್ಲಿ ಊರಲ್ಲಿ
ವಿಜಿಂಗ್ ನೈಟ್ ಬರಲ್ಲ
ನೈಟ್ ಬರಲ್ಲ ಅದಕ್ಕೆ ಬಿಟ್ಬಿಟ್ರಾ
ಬಿಟ್ಟಿಲ್ಲ ಇನ್ನೊಂದ್ ಸದ್ ಹೋಬೇಕ್ ಹುನ್ಸಿಗ್ ಹೊಂಟಿನಿ ಊಟ ಮಾಡಿ
ಹಾ ನ ಮತ್ತೇನಪ್ಪ ಅಂತ ಕಾಶ್ ಇನ್ಕಮ್ಮೆ ಮಾಡ್ಸಿಲ್ಲ ನೀವು ಹಲೋ
ಹೇಳಳ ಮಾತಡ
ಇವಾಗ ಕೇಳ್ತದೆ ಕಾಸಿನ ಕಮ್ಮಿ ಮಾಡ್ಸಿಲ್ಲಲ್ಲ ನೀವು ಇವಾಗ ಮಜಕ ಇವಾಗ ಹಾಕಿದ್ರೆ ಈಗ ಎರಡು ಮೂರ್ ದಿನ ಡೇಟ್ ಅದು
ಹ್ಮ್ ಹ್ಮ್
ಯಡಿಯರು
ಅಕಲ
ನೀವ ಪಿ ಎಸ್ ಸಿ ಏನ
ಹ್ಮ
ಪೀಸಿ ಪೀಸಿ
ಅದು
ಮದೆ ಮೇ ಗಾಾಸ ಕ್ರಮಾತ್ ಹೋಗತೇ ಸದಾ
ಹ್ಮ್ ಹ್ಮ್ ಕಾಷ್ಟ ಹಾಕ್ನರ್ ನೀ
ಹಾ
ಹಾಕಿದೀ ಶೇಡ್ಯ ಹಾಕ್ಲಿ ಅ ಸುಮ್ನೆ ಹಾಕಕ್ಲಿ ಐ್ನೂರು ಪೋಸ್್ವ ಕೇಮಪನ ಒಂದ್ ಬಿಟ್ರಲ್ಲ ಅದಾಕ್ನಿ
ಅದ್ರಲ್ಲಿ ಮಪ್ಪ ಕೆ ಎಂ ಎಫ್ ಹೋದಿರ್ಬೇಕಲ್ಲ ಡೇಟ್
ದಿನಾಂಕ ಮುಗ್ದ
ಕೇಳಪ್ಪಾ ನನ್ಗೂ ಮತ ಇದು ನಾನು ಕೇಳಿಲ್ಲ ಅವ ತಂಗೇಲಿ
ನಾ ಗ್ರೂಪ್ ನ ನೋಡ್ತಂತಾ ಗ್ರೂಪ್ನ ಹೇಕರಾನ ಅದ ಆಾಗುತ್ತತ್ತ ಒಂದ್ಸ ನೆಕ್ಸ್ಟ್ ಡ್ ಬಿಡ್ತಾರೆ ಸೆಂಟ್ರಲ್ ಗೌರ್ಮೆಂಟ
ಹಾ
ಹ್ಮ್ ಪೊಲೀಸ್ ಎಲ್ಲಿ ಪಸಪಡ್ತ ಮದ ಹ ಮಚ್ ಬಿಯ ಬಿಡ್ತಾರಲ್ಲ ದಂಗ ವಿ ಏ ಬಿಡಲ್ಲ ವೇ ವಿಲ್ಲ ಜಗೊಂಡಟ
ಯಾವುದು
ವಿಏ
ವಲೆಜ ಕಡಾ ವಲೆ ಜ ಕ
ಹ್ಮ್
ವಿಲಾಜ್ನಗರ್ ಸೆಂಟ್ರಲ್ ಗೌರ್ಮೆಂಟ ಹ
ನಾ ಸ್ಟೇಟ್ ಗೌರ್ಮೆಂಟ್ ತಂದೆ ಬಿಡ್ತಾರ ಈಗ ಸ ಮತ್ತೆ ಸೆಂಟರ್ ಬಿಡ್ತಾರ ಉಳಕ ದೋಸ
ವಿಏ
ಹಾ ನಾ ಸ್ಟೇಟ್ ಗರ್ಮೆಟ್ ಬರಿಯಲಾ ಎಕ್ಸಾಮ್ ಅಂದೆ
ಸೆಂಟ್ರಲ್ ಗೌರ್ಮೆಂಟ್ ಬರೀತೀಯಲಾ ಬರಿ ನತ
ಎಲ್ಲ ಗುರು ಪೋಷ ಕಮ್ಮಿ ಇರ್ತಾವ್ ಸುಮ್ಮನೆ ಆಗಲ್ಲ
ಹಾ ಸರಿ ಸರಿ ನಿಮ್ ಮಾಡ ತಳಣ